ಅಲ
ಆರಾಮಪ್ಪ
ಹ್ಮ್ ಆರಾಮೇ ನೋಡಪ್ಪಾ ನೀ ಆರಾಮಿದೆ
ಆರ
ಹ್ಮ್ ಊಟಾ
ಊಟ ಆಯ್ತ ನೋಡಿ ನಿಮ್ದು
ಹ್ಮ್ ನಂದ ಆಯ್ತ ಊಟ
ನಾವು ಊಟ ಮಾಡಿ ವಾಲಿಬಾಲ್ ಆಟ ಆಡಕತ್ತನಿ ಸುಮ್ಮಾ
ಹ್ಮ್ ಹ್ಮ್.
ಫೋನ್ ಹಚ್ಚಿದ್ದಲ್ಲ ನಿನ್ ಕಡೆ ಮಾತಾಡಕ ಇದ್ದೆ ಇವ ಸುಮ್ವತ್ತ ಹುಡುಗುರೂ. ಒಂದು ಮಡ್ಯಾಹ್ನಿಂದ ಎಕ್ಸಾಮ ಡಿಗ್ರಿ ಎಕ್ಸಾಮ. ಮುಂಜನೇ ಒಂದ್ ತಾಸ್ ಆಟ್ ಆದಮ್ ಬರ್ಲೆ ಅಂತ್ ಅಂದ್ರ ಆಟ ಆಡಕ್ ಓತಿನ್.
ಹ್ಮ್ ಹೌದಾ ಈಗ ಇವಾಗೇನಯತ್. ಟಿವಿ ಮಾಡಿ ಆಡ್ತಾರ ಸುಮ್ ಒಂದು ಇಬ್ಬರು ಮೂರ್ ಜನ ಇಂತ ಆಡ್ತಿರ.
ನಿಮ್ ಮಾಡ್ಗೇಶೀ ಇದು ಆ ಬೆಟ್ಟ ಕಟ್ಟಿ ಆಡ್ತಿವಿ ಸುಮ್ಮು ಐನೂರು. ದು ಆರ್ನುರು. ಹ್ಮ್ ಸುಮ್ ಖರ್ಚಿಗೆ ಆತ ಈಗ್ ಆಷ್ಟಲ್ದಾಗ್ ಇರ್ತೇವಲ್ಲಾ. ಹ್ಮ್.
ಅಂದ್ರ ನೀ ಒಟ್ಟ ಕಾಲೇಜ್ಕ್ ಹೋಗಲ್ಲ.
ಕಾಲೇಜ್ ಓತ್ನಿ ಇ ರೆಗ್ಯುಲರ್ ಏನ್ ಹೋಗಲ್ಲ ವಾರದ ದಾಗ್ ಎರ್ಡ್ ದಿನ ಅಟೆಂಡೆನ್ಸ್ ಕೇಳ್ತಾರ ನಮ್ ಸೋರ್ ಏನಂದ್ರು ಉ ತಿಂಗ್ಳ್ದಾಗ ಒಂದ್ ನಾಕ್ ದಿನ ಐದ್ ದಿನಾರ ಬರ್ಪಾ ಇಲ್ಕಂದ್ ಮ್ಯಾಲ್ ಆರೆ ನಮ್ ಕೇಳ್ತರಾ. ತಂದ್ರ ಅವ ಅದಕ್ ಮತ್ ಇದು ಮಾಡಿದೆ ಹ್ಮ್.
ವಾಲಿಬಲ್ ಅಟ್ಟ ಅದ ನಿಮ್ ಬಲ್ಲಿ . ಅದೇ ನಾ ನಾವ್ನು ಸ್ವಲ್ಪ ನಮ್ದ್ ಸಪ್ ನಟ್ರ್ಕೆ ನಾ ಟೂರ್ಲಿಮೆಂಟ್ ಆಡ್ತಿದ್ವಿ.
ನೆಟ್ಟಣ್ಣ ಅದು ಸ್ವಲ್ಪ ಪರ್ಮಿಷನ್ ತೊಂದ್ ಹೋಬೇಕಾತ್ತಣ ಈಗ ಸಿ ಸಿ ಕ್ಯಾಮೆರಾ ಬೇರೆ ಅದ ನಮ್ ಆಸ್ಟಲ್ದಾಗ.
ಹ್ಮ್ ಹ್ಮ್.
ಹ್ಮ್ ವಾಳನ್ ಸ್ವಲ್ಪ ಇನ್ಫಾರ್ಮ್ ಮಾಡ್ಬೇಕತ್ ನಾವ್ ಕೇಳ್ಬೇಕತ್ ಕೊಡ್ತಾನ ಇಲ್ಲ ಅಂತ ಕೇಳ್ತ್ನವ್ ಮೊದಲ.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
ಕೆೇಳಿ ನಿನಿಗ್ ಹೇಳ್ತ್ನ ಹೋಗ.
ಹೌವ.
ಹ್ಮ್ ಯಾಕಂದ್ರೆ ಇದ್ ಹಾಸ್ಟೆಲ್ ಹುಡುಗುರು ಈಗ ಇನ್ ಕೊಟ್ಟನಂತ್ ತಿಳ್ಕೊ ಅಣಾ ಇನ್ನ ಯಾರ್ ಕೇಳ್ ಕೊಟ್ಟ್ ತಂತ್ ಎಲ್ಲರ್ ಗಂಟ್ ಹೋತರ ಅವ್ರು.
ಹ್ಮ್ ಹ್ಮ್ ಅದ ಕರೆ ಅದ ಬಿಡ.
ಹ್ಮ್. ಅದ್ಸಲಂದ ನೋಡಮ್ ಕೇಳ್ ಹೇಳ್ತೇನ್ ನಿನ್ಗ್ ಯಾ ಸುದ್ದಿ. ಹ್ಮ್ ಏನ್ ನೀವ್ ಟೀಮ್ ಮಾಡಿ ಆಡ್ತಿರೇನೂ.
ಇಲ್ಲ ಇಲ್ಲ ನಾವೇನು ಟೀಮ್ ಮಾಡಿ ಆಡ್ಬೇಕ್ ಅಂತ್ ಮಾಡೀವಿ ಇವಾಗ. ಒಂದೂ ಅದ ನಾವು ಅಮೊಂಟ್ ಹಾಕ್ತಿವಿ.
ಹ್ಮ್.
ಟೀಮ್ ಮರ್ಲಕ್ಕೇನಾ ನಮ್ ಕಡೆ ಒಂದ್ ಟೀಮ್ ಇರ್ತದ ಅವ್ರು ಆ ಬಜ್ರ ಕಳ್ಸ್ತೀನ್ ಬೇರೆ ಊಕುಳ ಊರ್ ಕಡೆ ಬರ್ತಾರ ಅವ್ರು ಪುಲ ಮಾಡ್. ಅಂತ್ ಮಾಡ್ಸರ್ ನಾವೆ ನಾವೆ ಆರ್ಗನೈಸ್ ಮಾಡ್ತೀವಿ ಆ ಟೀಮ್ಮೆಂಟ್ಸ್ ಟಮ್ ಎಂಟ್ರೀ ಎಂಟ್ನೂರುಪಾಯ್ ಅವ ಆ ಮತ್ತ್ ತೂ ಅದ ಅದಾಗ ಗೆಬ್ಜರಿಗೆ ಪ್ರೈಸು ಫೈವ್ ಐದ್ ಸಾವಿರ್ ರೂಪಾಯ್.
ಹ್ಮ್.
ಮತ್ತ್ ಕಪ್ಪ್ ಕೊಡ್ತೀವಿ.
ಕಪ್ ಕೊಡ್ತಿವಿ ಏನ ಊರನಾರ್ ಇಟ್ರಾ ನೀವೆ ಅಮೌಂಟ್ ಆಕಿ ಎಲ್ಲ ಈಯಾಗು ಟೂರ್ನಮೆಂಟ್ ನೀವೆ ಇಟ್ರೇನೂ.
ಇಲ್ಲ ಎಲ್ಲ ನಾವೇ ಸ್ವಂತ ನಮ್ಮೂರ್ ಕ ಹಳ್ಳಿ ಇಂದ ನಾವೇ ಒಂದ್ ನಾಲ್ಕೈದು ಜನ ಹುಡ್ರು ಕೂಡಿಸ್ಕೊಂಡು. ಮಾಡಿ ಸ್ವಲ್ಪ ಹೆಸರುನು ಬರ್ತವೆ. . ಮತ್ತ್ ಹೆಂಗೆ ಮೂರ್ ರೊಕ್ಕನು ಬಂದಂಗ್ ಆತವನೆ ಇನ್ ಮಾಡಿವಿ. ಹ ಒಂದೂ ಹನ್ನೆರ್ಡ್ ಟೀಮ್ ಆಗ್ಯಾವ್ ಈಗ ಸೆಲೆಕ್ಷನ್ ಹನ್ನೆರ್ಡ್ ಟೀಮ್ ಆಗ್ಯಾವ ಸೆಲೆಕ್ಷನ್ ಮಾಡಿ.
ಹ್ಮ್ ಅದೇ ಮಾತಾಡ್ತೀರಿ ಮತ್ತ ಹ್ಮ್.
ಹಾ ಸೆಲೆಕ್ಷನ್ ಆತವ.
ಹ್ಮ್.
ಅದ್ಮೇಲೆ ನಿಮ್ ಕಳಿಶನ್ ಯಾವನ್ ಟೀಮ್ ಬಾಮನ್ ಕಳ್ಕಂಬೇಕ್ ನೀವುನು.
ಏ ನಮ್ಮ್ ಸೈಡ್ ರಗಡದ ಮಾರೆ. ಆಡಂದ್ರ ನಮ್ ಹುಡ್ಗರು ಬಿಡಲ್ ಬಿಡ ಅವ್ರೇ ಹೊಳಿತಾರೆ ಟ್ರ ಇರ್ಲಿ ಅಂತ ನೀ ನೀವ ನಿಮ್ ಕಡೆ ಇರ್ಲ್ಲ ಅಂತ ನಾವು ಹಟ್ಟಿ ನಾವ್ ಕರ್ಸಿದ್ರ ಆಯ್ತೀ ನಿಮ್ ಏನ್ ಸೋತ್ರುಳ ನಿಮ್ ಊರನಾರ
ಹ ಹ್ಮ್ ಅದೇ ಇವಾಗ ಅಷ್ಟು ಅಷ್ಟ ಚಲೋ ಆಡ್ತಾರೆ ನಿಮ್ಮ್ ಕಡೆ ಹ ಹಂಗ ಅಡಂಗ ಇತ್ತ ಹಂಗ ಅಡ ನಮಗನ ಸ್ವಲ್ಪ ಅವರ್ಕ್ರೆ ನಿಮ್ಮ ನಿಮ್ಮಲ್ಲಿ ರೊಕ್ಕ ಜಾಸ್ತಿ ಆಕ್ಬ ಬಿಡ್ತೀ ನಾವು ರೊಕ್ಕ ಜಾಸ್ತಿ ಆಕಿ
ಅಲ್ಲಂದೆ ಮೊನ್ನೆ ಮೊನ್ನೆ ಎನ್ರ್ಜಿ ಟ್ರೋಫಿ ಅಲ್ಲಾ ನಮ್ಮಲ್ಲಿ ಎನ್ರ್ಜಿ ಟ್ರೋಫಿ ಅಂತ ಇಟ್ಟಿದ್ ಮೊನ್ನೆ
ಹ್ಮ್ ಹ್ಮ್
ಅವ ಕ್ರಿಕೆಟ್ ಒಂದು ಹಳ್ಳಿಯರು ಬರೀ ಅಣ್ಣ ತಮ್ಮವರೇ ಒಂದ್ ಮ್ಯಾಚ್ ಮುಗಸಿದ್ರು ಎಷ್ಟ ಮುನ್ನೂರು ಟೀಮ್ ಇದ್ದು ಮುನ್ನೂರು ಟೀಮ್ನಾಗ ಕ್ವಾಲಿಫೈ ಆಗಿ ಫೈನಲ್ ತನ ಅವ್ರೇ ಹೊಡದ್ರ ಅಂದ್ರ ಅನ್ನಾಮತ್ ಭಾರಿ ಆಡ್ತಾರ ಅವರು ಒಳ್ಳೆ ಪ್ಲೇಯರ್ಸ್ ಅವರು ಒಂದ ಅಣ್ಣ ತಮ್ಮ ಅವಳಿ ಜವಳಿ ಒಬ್ಬ ಲೆಫ್ಟ್ ರೈಟ್ ಆಂಡ್
ಹಾ ಹಾ ಹಾ
ಹೌರೂ ಎಲ್ಲೆಲ್ಲೂ ಇಲ್ಲಿ ಸುತ್ತಾಳ್ಳಲಿ ಎಲ್ಲರ ಇಡ್ಲಿ ಐವತ್ತು ಸಾವಿರ ಒಂದ್ ಲಕ್ಷ ತನ ಪ್ರೈಸ್ ಇಟ್ ಅಲ್ಲಿ ಫಸ್ಟ್ ಅವ್ರೇ ಹೊಓಡದಾರ ಈಗ ನೆಕ್ಸ್ಟ್ ಕೆ ಪಿ ಎಲ್ ಸೆಲೆಕ್ಟ್ ಮಾಡಕ ಸ್ವಲ್ಪ ರೆಕಮೆಂಡೇಶನ್ ಬೇಕಾಗ್ಯದ ಅವ್ರಿಗೆ ಯಾರು ಇದು ಮಾಡತ ಇಲ್ಲ ಅವ್ರನ್ನ ಆಯ್ಕೆ ಮಾಡಕತ್ತಲ್ಲ ಅದಕ್ಕೆ ಯಾರ ಎಮ ಎಲ್ ಎಮ ಎಲ್ ಎ ಇದು ಮಾಡ್ಬೇಕಂತ ಕ್ರೀಡಾ ಇವ್ರ ಎಲ್ಲ ಮಂತ್ರಿ ಭೇಟಿಗಿ ಇದು ಮಾಡ್ಯಾರ ಅವ್ರು ನೋಡಪಾ ನೆಕ್ಸ್ಟ್ ಲೆವೆಲ್ ಸೆಲೆಕ್ಟ್ ಮಾಡ್ಬೇಕಂತ ಅಂತ ಹೇಳಿ ಬರ ಭರವಸೆಗಳು ಕೊಡಕತ್ತಾರ ಅವ್ರು
ಅದೇ ಅದ ಯಾರ್ ಬ ಹೋದ್ರರು ಕೆಲ್ಸ ಆಗಲ್ಲ ಕ್ರಡಾ ಮಂತ್ರಿ ಬಿ ಹೋಗಬೇಕು ಡೈರೆಕ್ಟ್ ಅವರೇ ಮೀಟ್ ಆಗ್ಬೇಕು
ಹ್ಮ್ ಅವ್ರಿಗೆ ಹೋಗಿ ಮೀಟ್ ಆಗ್ಯಾರ ಮೊನ್ನೆ ಬೆಂಗಳೂರಲ್ಲಿ ಕೂಡ ಹೋಗಿ ಮ್ಯಾಚ್ ಆಡ್ಯಾರ ಕ್ಲಬ್ಗ ಲೈಟಿಂಗ್ ಬಳೋದು ಎಲ್ಲ ಟಿವಿದಾಗ ಬರ್ತದ ಆರ ಸ್ಕ್ರೀನ್ನಾಗ ಆ ಮಾಡ್ಯಾರ ಅಲ್ಲಿೇನು ಫಸ್ಟ್ ಪ್ರೈಸ್ ಹೊಡ್ರ್ ಅವರು ಮಿ ಬೆಂಗಳೂರಾಗ ಎಲ್ಲಾ ಹೀರೋ ಗಳು ಜೊತೆ ಆಡಿದ್ತ್ತೆ ಅಲ್ಲಿ ಫಸ್ಟ್ ಪ್ರೈಸ್ ಒಂದೂವರೆ ಲಕ್ಷದ ಆಡ್ಯಾರ ಅಲ್ಲಿ
ಹ್ಮ್ ಹ್ಮ್ ಒಂದೂವರೆ ಲಕ್ಷ ಅಂದ್ರೆ ಪ್ರೈಸ್ ಗೆದ್ದರೆ
ಅಲ್ಲಿನ ಪ್ರೈಜ್ ಕೊಡದರು ಅವ ಹೇಳಿದ್ದ ಮೊದ್ಲ ಇಲ್ಲಿ ಹೋಬಳಿ ಲೆವೆಲ್ ಗ್ರಾಮೀಣ ಲೆವೆಲ್ ಆಡಿದ ಫೈನಲ್ ತನ ಯಾರ್ ಗೆದ್ದಿರುತ್ತಾರೆ ಬೆಂಗಳೂರಾಗ ನಮ್ಮ ಸೆಲೆಬ್ರಿಟಿ ಜೊತೆ ನಾವು ನಾಡ್ಸ್ದ ಅಂತ ಹೇಳಗೆ ಇ ಮಾತಕೊಟ್ಟಿದ್ದಾವ ಮೊನ್ನೆ ಅಲ್ಲಿನೂ ಹೋಗಿ ಆಡ್ಸಿದ ಅಲ್ಲಿನ ಫಸ್ಟ್ ಪ್ರೈಜ್ ನಮ್ಮ್ ಇವರೇ ಹೊಡದ್ರು ಹ್ಮ್
ಅಂದ್ರೆ ಚವಾರ್ ಬೂಡ ಪಾಡಕಲ್ಲ
ಏ ಭಾರಿ ಚೆನ್ನಾಗಗಾರ ಅವರು
ಇವಾಗ ಕ್ರಿಕೆಟ್ ಅದರ ನಾವು ಕ್ರಿಕೆಟ್ ಆರ್ಗನೈ ಆರ್ಗನೈಸ್ ಮಾಡಲ್ಲ ನಾವು ಕ್ರಿಕೆಟ್ ಈಸ್ಟ್ ಹ ಮೊನ್ನೆ ಓದ್ಕಿತ್ತ ನಾವು ಕಬಡ್ಡಿ ಆರ್ಗನೈಸ್ ಮಾಡಿದ್ವಿ ಈಗಿತ್ತ ವಾಲಿಬಾಲ್ ಮುಂದಿನಗಿಂತ ಸಾಧ್ಯ ಆದ್ರ ಕ್ರಿಕೆಟ್ ನ ಮಾಡ್ತೀವಿ ಹ ನಿಮ್ ನಿಮ್ ಕಾಲೇಜಿಂದ ಒಂದು ಎರಡ್ ಮೂರ್ ಟೀಮ್ ಅಂತ ಬಂದ್ ಅಂತಂದ್ರ ನಮ ಕಂಪಿಟೇಷನ್ನ್ ಜಸ್ತಿ ಜನ ವೀಕ್ಷಣೆ ಜಾಸ್ತಿ ಆತ ಒಂದೇ ಆಡ್ಸಲ್ಲ ಹಿಂಗ ಊರು ಊರು ಬೇರೆ ಬೇರೆ ಊರ್ ಹೋಗಿಷ್ಟ ಆಡ್ಸ್ತ ಇಲ್ಶಷ್ಟು ನಾವವು
ಹ್ಮ ಹ್ಮ
ಹ್ಮ್ ಯಾಕಂದ್ರ ಇವಾಗ ಬೇರೆ ಬೇರೆ ಬೇರೆ ಊರ್ ಕಡೆ ಓದಿ ಅಂತಂದ್ರ ಇವಾಗ ನಮ್ದನ್ ಹೆಸರು ಬರ್ತದ ಹ ಪ್ಲೇಯರ್ಸ್ೋಳಿಂಗನ ಊರಾಗ ಅವ್ರರು ಅವ್ರದ್ದ ಟ್ಯಾಲೆಂಟ್ ಅವ್ರ ಕತ್ತ ಅವ್ರ ಊರ ಅವ್ರ ಊರನ ಅವ್ರಿಗೆ
ಹೂ
ಮಾಡ್ ಟಾಲಂಟ್ ಅಂತ ಮ
ಹೌದೌದು
ಅದೇ ನಾವು ಆತ್ರರ ಪ್ಲಾನ್ ಇಕ್ಕಿವಿ ಏನದೇನಲ್ಲ ಎಾನ ಟೀಮ್ ಆಗಿ ಇವಾಗ ಇನ್ನೊಂದು ಟೋಟಲ್ ನಾವು ಇಪ್ಪತ್ತೈದು ಟೀಮ್ ಆದ್ಮೇಲೆ ಆಡ್ಸ್ಕೊಂಡು ಮಾಡಿ ನಾವು
ಹೂ ಹೂ
ಹಾ ಇ ಹನ್ನೆರಡು ಆಗ್ಯವ ಬರೇ ಈ ಸ ಸ್ಟಾರ್ ಮಾಡಿ್ರ ಹನ್ನ ಒಂದು ಹತ್ತು ದಿನ ಆಗ್ಯದ ಈಗ ಅಷ್ಟೇ ಹತ್ತರಿಿಂದಾಗಿ ಹನ್ನೆರಡು ಟೀಮ್ಗಳು ಸೇಮ್ ಇನ್ನೊಂದ್ ಹತ್ತು ದಿನದಾಗ ಬರ್ತಿರ್ಬೇಕ ಒಂದ ತನ್ಸನ್ ನಂಗ ಬಂದ ಮೇಲೆ ಆ ಕಡೆ ಎಲ್ಲಾ ಅರೇಂಜ್ಮೆಂಟ್ ಮಾಡ್ತೀವಿ ಎಲ್ಲ ಮೈಕ್ ಡಕ್ ಟೆಂಟ್ ಕುರ್ಚಿ
ಫೈನಲ್ ದಿನ ಬಾರಿ ಗ್ರ್ಯಾಂಡ್ ಆಗಿ ಮಾಡ್ತಾರ ಅನಾ
ಹೂ ಅದೆಲ್ಲ ಪೀಸ್ ಇರ್ತವ ಪೀಸ್ ಕೊಡ್ಬೇಕ್ ಎಲ್ಲಾರು
ಅಲ್ಲೋಪ್ಪ ಈಗ ಅವ್ರ ಬಳಿ ಗ್ರೋಂಡ್ ಪಿಜಜಾ ನಿಮಲ್ಲಿ ರಾಗಡ ಕಲೆಕ್ಷನ್ ಆತ್ತತದ ಮತ್ತ ನೀವು ಪ್ರೈಸ್ ಇಟ್ಟ ಇಟ್ಟಿದೆ ಭಾರಿ ಐದು ಸಾವಿರಪಾಯಿ ನಿಮ್ಮ್ ಲಾಭಕಾಯಿ ಮಾಡಕತ್ತೀರ ಅಂತ ನನ್ಗ ಅನ್ಸ್ತಾವ ಒಂದ ಸ್ವಲ್ಪ
ಲಾಭಕಂತಲ್ಲ ಬಂದ್ರ ನಾವ್ ಏನ್ ಮಾಡ್ದಂತಂದ್ರ ಸಮಾಜ ಸೇವೆ ಮಾಡ್ತೀವಿ ಇವಾಗ ಎಲ್ಲಿಂನ ಸ್ಕೂ ಸ್ಕೂಲು ಕಾಲೇಜಲ್ಲಿ ಗೋರ್ಮೆಂಟ್ ಸ್ಕೂಲು ಕಾಲೇಜ್ಾಗ ಏನಾದ್ರು ಇವಾಗ ಕುಡಿಯ ನೀರು ಸಮಸ್ಯೆ ಇರುತ್ತೆ ಕುಡಿಯ ನೀರನ್ನು ಪೋಡ್ತ ಅಂದು ಹೇಳೋದು ಹ ಮತ್ತ ಕೆಲವೊಂದಂದು ಕಡೆ ಮತ್ತೆ ಗಿಡಗಳರಲ್ಲ ಗಿಡಗಳು ತಾಡ್ಸ ಈಥರ ಈಥರ ಒಡ್ಡ ಸಮಾಜ ಮುಖಿ ಕೆಲಸ ಮಾಡ್ತೇಾನ ಸಮಾಜಕ್ಕೆ ಏನು ಒಂದ್ ಒಳ್ಳೆ ಸಂದೇಶ ಕೊಡ್ಬೇಕು
ಹೂ ಹೂ ಅಲ್ಲ ಅದೇ ನೀರಿನ ಸಮಸ್ಯೆ ಅದು ಎಲ್ಲ ಗರ್ಮೆಂಟ್ ಮಾಡ್ತಲ್ಲಾ ಟೆಂಡರ್ ಯಾರನಾರು ಇದ್ ಮಾಡಿದರಾ ನೀವು ಬೇರೆ ಸಮಾಜದ ಸೇವೆ ಮಾಡ್ಬೋದಲ್ಲ ಈಗ ವೃದ್ಧಾಶ್ರಮಕ್ಕ ಹೋಗಿ ಏನ ಊಟದ್ದದ ಆಹಾರದ ಬಗ್ಗೆ ಸೇವೆ ಮಾಡೋದವರಿಗೆ ಮತ್ತೆ ಬಗ್ಗೆ ಅವ್ರಗ ಮಾಡ್ಬೋದಲ್ಲ ಹಂಗೆ ಏನ ಇಗ ಎ ಯಾವ ಪಿ ಎಂ ಸಿ ಅಧ್ಯಕ್ಷ ಅಂತ ಆಯ್ಕೆ ಮಾಡ್ಕೊಂಡಿರ್ತ ಕಾಲೇಜಿಗೆ ಸ್ಕೂಲ್ಗಳಿಗೆ ಅವ್ರ ಬಿಲ್ ತ್ ಎಲ್ಲ ವರ್ಗಗ ಅವ್ರ ಬಗ ಕೊಟ್ಬಿಟ್ರ ಹೌದಿಲ್ಲ
ಕರೆಕ್ಟ್ ಕರೆಕ್ಟ್ ಅದ ಇವಾಗ ಅವ್ರು ಮಾಡಿ ಅವ್ರು ಮಾಡಿದ ಅಂತಂದ್ರೆ ಅವ್ರು ಅವ್ರದಾವ್ದ ಕರ್ತವ್ಯ ಇ ಅವ್ರರು ಮಾಡ್ತಾರ
ಹೂ ಹೂ
ಇವಾಗ ನಾವ್ ಮಾಡಿದ್ ಅಂತಾಗ ನಾವು ಸಮಾಜನ್ಮುಖಿ ಅಂತ ಅನ್ಸಿದವಿ
ಹೂ ಹೂ ಏನೇನ್ ಕೊಡುಗೆ ಕೊಡ ಬಂದ ಅಲ್ಲ ಅದ್ರಲಂದ ಬಂದು ಏನೇನ್ ಕೊಡುಗೆ
ಹ ಪುಸ್ತಕ ಎಲ್ಲದ್ರಿಗೆ ಪುಸ್ತಕ ಹೊಡ್ಸ ನೋಟ್ಬುಕ್ ಕೊಡಿಸ್ತೀವಿ ಪೆನ್ ಕೊಡಿಸ್ತೀವಿ ಮತ್ತೆ ೊಬ್ಬ್ರಕ ಹಾಕೊಂಬರಕ ಬೂಟ್ ಇರಲ್ಲ ಅದು ಕೊಡಿಸತೀವಿಾವು ಮತ್ತೆ ಹೊಳಗೆ ಎಷ್ಟ ಹಾ ಸೊ ಅದೆಲ್ಲ ಅವ್ರಿಗೆ ಊಟದ ವ್ಯವಸ್ಥೆ ಮಾಡತವಿ ಒಂದೊಂದು ಒಂದೊಂದು ದಿನ ಸ್ಪೆಷಲ್ ಮಾಡಿಸತೀ ಈ ತರ ಬಂದರಕ ನಾವ ಇಟ್ಟುಗಳಲ್ಲ ಇಟ್ಕೊಳ್ಳಎಲ್ಲ ಹಿಂಗೆ ಕೊಡ್ತರೀರ್ತಿವಿ
ಹೂ ಹೌದ ಹಂಗಾರ ಚಲೋ ಇದಿದ್ರೆ ನಿಮ್ ಟಿಮ್ ಅಲ್ಲಾ ನಿಮ್ ಮ್ ನಿಮ್ ಟೀಮ್ ಚೆನ್ನಾಗಿದೆ ಅಂದಂಗಯ್ು ಹೆಂಗ ಸಮಾಜ ಸೇವೆ ಮಾಡ್ತ ಅಂದ್ರ
ಹ್ಮ್ ನಮ್ದ ೇನ್ ಉದ್ದೇಶ ಇವಾಗ ತೆ
ಹಲೋ
ಹ್ಮ್ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಇವಾಗ
ಹ್ಮ್
ಆಡೋದು ಆಡಿಬಿಟ್ಟು ಅದರಿಂದ ಬಂದ ಎಲ್ಲ ದುಡ್ಡೆಲ್ಲ ನಾವ್ೆಲ್ಲ ದೋ ನೇಟ್ ಮಾಡೋದು
ಹ್ಮ್
ನಾ ಸ್ವಂತ ಖರ್ಚಿಗೆ ಅಂತ ಬಳಸ ಬಳಸುವದಿಲ್ಲಾನ
ಹೌದ ನಿಮ್ದು ಒಳ್ಳೆ ಸಂಕೇತವಾಗಿದೆ ಯಾಕಂದ್ರೆ ಎಲ್ಲರಿಗ ಆಟಾಡ್ಸ ಅವ್ರು ದೈಹಿಕವಾಗಿೂ ಆರೋಗ್ಯವಾಗಿರ್ತಾರ ಮತ್ತೆ ನೀವು ಅವರ್ಲ್ಲಿಂತ ಬಂದ ತಗೊಂಡ ನಿಮ ಬಹಮಾನಗಳು ರೊಕ್ಕ ಬಂದಂತದು ಎಲ್ಲಾ ಹಯ್ತು ಸಾಮಾಜಿಕ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತರಂದಂಗ ಆಯ್ತು ಹ
ಹ್ಮ್ ಹ್ಮ್ ಮ ಸಮಾಜ ಕೆಲಸ ಮಾಡ ಮಾದರಿ ಆಗಿರ್ಬೇಕಲ್ಲ ಇವಾಗ ಎಲ್ಲರಿಗ
ಹ್ಮ್ ಮಾದರಿ ಆಕೈತ್ರಿ ಇವಾಗ ಮುಂದೆ ನ್ ಇದೇ ತರ ಮಾದರಿ ಏನು ಮುಂದೆ ಎಲೆಕ್ಷನ್ ಅಲ್ಲ ಮುಂದೆನ ರಾಜಕೀಯಲ್ಲಿ ಹೋಗಿ ಸೇರ್ಬೇಕು ಅಂತ ಮಾಡಿದ್ರ ನಾನ ಮಲ್ಲಿಲ್ಲಿ ನೀವೇ ಸುಮ್ ಸಮಾಜ ಸೇವೆ ಮಾಡ್ಕೊ ತರ್ಬೇಕಂತ
ಏ ಇಲ್ಲ ಇಲ್ಲ ನಾ್ ಸಮಾಜ ಮುಖ ಸಮಾಜ ಸೇವೆ ಮಾಡಕಂದ ಆತರ ಏನ್ ಇಂಟ್ರೆಸ್ಟ್ ಇ ನಮಗೆ
ಹ್ಮ ಹಾ
ಹ್ಮ ಸಮಾಜ ಮಾಡಡ ರಾಜಕೀಯ ಎಲ್ಲರ ಮಾಡಪಡ
ಹ್ಮ್ ಹ್ಮ್ ಹಿಗೆ ಮಾಡ್ಯ ಬಾಳ ಅಲ್ಲ ಇ ರೀತಿ ಪ್ರತಿ ಒಬ್ಬ ಏನ್ ಮಾಡಿದ ಮದ ಸಮಾಜ ಸೇವೆ ಮಾಡಿದನ ಎಲ್ಲರಿಗೆ ನ ಬಟ್ಟಿ ಕೊಡಸೋದು ಏನು ಪುಸ್ತಕ ಶ್ಯಾಲ ಸ್ಯಾಲ ಬೂಟು ಪುಸ್ತಕಗಳ ಕೊಡಸಿಸಿ ಲಾಸ್ಟ್ಗೆ ಮಿದವನು ಅಧ್ಯಕ್ಷ ಸ್ಥಾನ ಸೀಟ್ ಕೊಡ್ರಂತ ದು ಮಾಡಿಬಟ್ಟು
ಅೌದೌದು ನಾನು ಇರ್ಲಿ ನಾ ಆಮೆ ಹೇಳಕಂತ ನಾನ್ ಆಮ ಎಲ್ಲ ಸುಂತ
ಹಾ ಸರಿತ